ಏನ್ ಆ ಅವ್ರ
ನೀನ್ ನೋಡುವ ಎಲ್ಲಿದ್ದಿ
ಇಲ್ಲ ಈ ಕಡೆ ಹೊರಗೆ ಬಂದಿದೆೇ ಈ ಕಡೆ
ಹೊರಗಂದ್ರೆ ನಾನು ಅವ್ರಗೆ ಬಂದಲ್
ಇಲ್ಲ ಕಡೆ ರೋಡ್ ರೋಡ್
ಮತ್ತೆ ಇಲ್ತನ ಬಂದ್ ಹೋಗಿದೆ ಅಂತ
ಬಂದಿದ್ದೆ ಮತ್ತತ್ ರಿಟರ್ನ್ ಬಂದೆ ಈ ಕಡೆ ಕೆಲ್ಸ ಇತ್ ಸ್ವಲ್ಪ ಹ್ಮ್ ಗೈ ಬಂದಕ
ಹಾಗೆದು ಊಟ ಅ ನ ನ ಬ ಇಕಡೆ ಬಸ್ ಸಲ್ಲಿ ಕಡಿ
ಸ್ವದಿಗೆದ್ದನ
ಹ್ಮ್ ಅಲಾಗಿ ನಾನು ನಿಂಗಗೆ ಸಾವಣ ಅವರು ಸರಿ
ಅದೇ ಅದು ಡೆಲ್ಲಿ ಪ್ರಾಜೆಕ್ಟ್ ಅಂತ ಅಂದಲ್ಲ ಒಂದ ಯಾವ್ದ ಅದು ಹೆಂಗ ಏನು
ಯಾವ್ದ್ ಪ್ರಾಜೆಕ್ಟಾ ಹೇಳು ಯಾವ್ದ್ ಹೇಳು ಮೇಡಮ್
ಅದು ಕಂ ಹಾ ಬಿಡಿದೆ ಪ್ರಡಕ್ಟ್
ಬಿಳಿತ ಅಲ್ಲಿ ಜಮೀನ್ದ ಬೇಕಾದ ನಿಂದಿನಲ್ಲಿ ಜಮೀನ್ ಅದ ಏನದ
ಹ್ಮ ಇಲ್ಲ ಅದ ಅಲ್ಲಿ ಏನ ಏೇನಿಲ್ಲ ಇನ್ಫಾರ್ಮ್ ಬೇಕಾಗಿತ್ತು ಸ್ವಲ್ಪದಕೋಸ್ರ
ಅಲ್ಲಿ ನೋಡಪಾ ಬಿಡಿ ಟೌನ್ಶಿಪ್ ಅಂತ ಮಾಡ್ಲಾತಾರ ಟೌನ್ ಶಿಪ್ ಅಂದ ಅರ್ಥ ಆಐತೆನೆ ನನ್ಗ ಇನ್ನ ಒಂದು ಬೆಂಗ್ಳೂರನ್ನ ಕಟ್ಲತ್ತರ ಹಾ ಮಿನಿ ಬೆಂಗ್ಳೂರ್ ಅಂದ್ರೆ ಅಲ್ಲಿ ಎಲ್ಲ ಇರ್ತವೆ ನಿನಗ್ ಒಬ್ಬ ವ್ಯಕ್ತಿಗ್ ಏನೇನ್ ಬೇಕು ಒಬ್ಬ ವ್ಯಕ್ತಿಗೆ ಅಂದ್ರೆ ಅಲ್ಲಿ ಕೆಲಸ ಫಸ್ಟ್ ಬೇಕಾಗಿರೋದು ಅಲ್ಲಿ ಪಾರ್ಕಿಂಗ್ ಓಡಾಡ್ಲಿಕೆ ರಸ್ತೆ ಅಲ್ಲಿ ಮತ್ತ ಪಾರ್ಕ್ಗಳು ಮಾಲ್ಗಳು ಊಟ ಮಾಡಕ್ ರೆಸ್ಟೋರೆಂಟ್ಗಳು ವಸತಿ ಮಾಡಕ್ ಅಪಾರ್ಟ್ಮೆಂಟ್ಗಳು ಪ್ರತಿಯೊಂದು ಅಲ್ಲೇ ಇರ್ತಾವ ನೋಡು
ಇತ ರೈಟ್ ಮತ್ತ ಅಲ್ಲಿ ಜನಗಳು ಏನೇನು ವಾದ ವಿವಾದ
ಅಂದ್ರೆ ಇಲ್ಲಿ ನಿಮ್ದ ಏನಾದ ಎಲೆಕ್ಟ್ರಾನಿಕ್ ಸಿಟಿ ಅಂತ ಬರುತ್ ನೋಡಿ ಇಲ್ಲಿ ಜಗ್ಗೆ ಕೈಗಾರಿಕೆಗಳು ಕಂಪನಿಗಳುಏನಾವ ಇವನ್ನ ಎಲ್ಲಾ ಅಲ್ಲಿಗೆ ಸ್ಥಳಾಂತರ ಮಾಡ್ತಾರೆ ಅದ್ರಂದ ಏನಾಗ್ತದೆ ಅರ್ಧಕ್ ಅರ್ಧ ಟ್ರಾಫಿಕ್ ನ ಕಡಿ ಮಾಡಬೋದನ್ನ ಒಂದು
ಹಾ ಹಾ ಬೆಂಗ್ಲೋರ ಅನ ಟಾಫಿಕ್ ಜಾಸ್ತಿ ಆಗತ್ತೆ ಮತ್ತೆ ಅ ಕಡೆ ಅರ್ಧ ಜನ ಹೋದ್ನು
ಹ್ಮ್ ಅಂಡ್ ಮತ್ತ ಏನಂದ್ರೆ ಇನ್ನೊಂದು ಅಲ್ಲಿ ಪ್ರತಿಯೊಂದನು ಕೂಡ ಎ ಐ ಅಂದ್ರ ಈಗ ಸಿ ಸಿ ಟಿ ಆಯತು ಎ ಪ ಎ ಪೊಲೀಸ್ ಆಯತ ಎಲ್ಲ ಎ ಐ ಮುಖಾಂತರ ಮ್ಯಾನೇಜ್ಮೆಂಟ್ ಮಾಡ ಆ ತರ ಅಲ್ಲಿ ವ್ಯವಸ್ಥೆವಾಗಿ ಮಾಡ್ಲತ್ತಾರ ಪ್ರತಿಯ ಒಂದು ಏರಿಯಾಕನು ಸಿ ಸಿ ಟಿವಿ ಇರ್ತಾವ
ಎಲ್ಲ ಅಲ್ಲಿ ರೈತರು ಏನ್ ಮಾಡ್ಬೇಕಕ್ ಇವಾಗ
ಅಲ್ಲಿ ರೈತರು ಏನ್ ಮಾಡ್ಬೇಕಂದ್ರೆ ಭೂಮಿ ಕೊಟ್ಟು ಕೊಡ್ಬೇಕ ಅಮೌಂಟ್ ನೀ ಎಷ್ಟು ಕೇಳ್ತಾರ ಅಷ್ಟು ಕೊಡ್ಬೇಕು ಇಲ್ಲಾಂದ್ರೆ ಅವ್ರು ತಮ್ಗೆ ನಮ್ಗೆ ಅಮೌಂಟ್ ಬೇಡಪ್ಪಾ ಅಂತ ನಮ್ಗೆ ಒಲನೆ ಬೇಕಂತ ಅಂದ್ರೆ ಅವ್ರು ಇಟ್ಕೋಗಬಹುದು
ಇಲ್ಲ ಇವ ಬ ಬಿಡಲ್ಲ ಅಂತಾನ ಇವ ಅರ್ಜಿ ಕಳಿಸ ಮೇಾಲ ಬ ಬಿಡಲ್ಲ
ಬಿಡಲ್ಲ ಅಂತನಂತ ಅಂದ್ರೆ ಅದ್ರ ಅರ್ಥ ಏನು ನಿಮ್ಗೆ ಎಷ್ಟ್ ಅಮೌಂಟ್ ಬೇಕ ಅಷ್ಟು ಕೊಟ್ಟು ಕೊಂಡ್ಕೋತೀನಿ ಅಂತ ಒಂದ ಆಟ
ಹ್ಮ್ ಹ್ಮ ಹ್
ಈಗ ನೋಡು ನೀ ನೀನ್ ಸಾವರ ಕೋಟಿ ಕೊಡ್ತೀನಿಪ್ಪಾ ಅಂತಂದ್ರೆ ನನ್ ಕೊಡಲ್ಲ ಅಂತಂದ್ರೆ ಇವನ್ ಕೈಯಲಿ ಮಾತ್ರ ಕಿತ್ಕಕ್ತ
ಹಂಗ ಸಾಧ್ಯಲ್ಲ ಅಂದ
ಹ ಗೌರ್ಮೆಟ್ ರೂಲ್ಸ್ ಏನಾಯ್ತ್ ಅಂದ್ರೆ ಇವಾಗ ಯಾವವುದೇ ಒಂದು ಉದ್ದೇಶ ಪೂರ್ವಕ ಒಂದು ರಾಜ್ಯಕೈ್ತಿ ಮ ದೇಶಕ್ಕೆ ಉದ್ಧಾರ ಮಾಡುವಂತ ಒಂದು ಯೋಜನೆಗಳು ಬಂದಾಗ ಅಲ್ಲಿ ಇರ್ತಕ್ಕಂತ ಜಮೀನು ಕೊಡ್ಬೇಕಂಬದ ಒಂದ್ ರೂಲ್ಸ್ ಅದ ಜನ್ರು ಕೊಟ್ಟ ಆ ಒಂದು ಸಹಕರ್ರಿಸ್ಬೇಕ ಮಾತ ಅದ ಬಟ್ ಅದ್ರಕ್ಕಿಂತ ಹೆಚ್ಚಾಗಿ ನಮ್ಗ
ಅಕ್ಕದಾ ಬಿುಡ್ಬೌದು
ಹಾ ಕೊಡ್ಲೇಬೇಕಂತ ಏನಿಲ್ಲ ಈ ಗೌರ್ಮೆಂಟ್ ಅಷ್ಟೇ ಹೇಳತದ ಕೊಡ್ಬೇಕಾ ಹಂಗ ಸಹಕರ್ರಿಸ್ಬೇಕಂತ ಅಷ್ಟ್ ಹೇಳ್ದೆ ಇಲ್ಲ ನಮ್ ಸಹಕರಿಸಸೋದ ಇಷ್ಟೇ ಇಲ್ಲ ನಾನ್ ಕೊಡೋದಿಲ್ಲ ಅಂತಂದ್ರ
ಹ್ಮ್ ಹ್ಮ್ ಅಲ್ಲ ಜಾಸ್ತಿ ಜನ ಎಲ್ಲಾ ಕೊಡಲ್ಲತಾರಲ್ಲ
ಹ್ಮ್ ಇವಾಗ ನಾನು ಒಂದ್ ರೀಲ್ಸ್ ನೋಡ್ದ ಏನ್ ಗೊತ್ತಾ ಅಲ್ಲಿ ಹಿಂಗೆ ರೋಡ್ ಮಾಡಿದಾರ ಒಂದ್ ಎನ್ ಎಚ್ ಐ ಮಾಡಿದಾರ ಪಂಜಾಬ್ ಅಲ್ಲಿ ಅಲ್ಲಿ ಟೋಲ್ ಗೇಟ್ ಅದು ಹೊಲ ತೊಂದರೆ ಈಗ ಟೋಲ್ ಗೇಟ್ ಅಂದ್ರೂ ಒಂದು ಜಾಸ್ತಿನೇ ಬೇಕತ್ ಒಂದಂದು ಐದರ ಎಕರೆ ಜಾಸ್ತಿನೇ ಬೇಕೈತಲ್ಲ ಲಡಾಲ್ ಗಿಡಲ್ಲ ಹ್ಮ್ ಅಲ್ಲಿ ತಗೊಂಡಾರ ಅಲ್ಲಿ ಗೌರ್ಮೆಂಟ್ ಏನ್ ಮಾಡಿಡಿದೆ ಒಂದಿಷ್ಟ ಅಮೌಂಟ್ ಕೊ ಕೊಟ್ಟ್ರ ಅಂತ ಇನ್ನಂದಿಷ್ಟ ಅೌಂಟ್ ಕೊಟ್ಟಿಲ್ಲ ಅಂತೆ ರೋಡ್ ಆಗಿದೆ ಎಲ್ಲ ಆಗಿದೆ ಟೋಲ್ ಗೇಟ್ ಮಾಡ್ಯಾರ ನಾಕಕೈದ್ ಐದು ವರ್ಷ ನೋಡ್ಯಾರ ವೇಟ್ ಮಾಡ್ಯಾರ ಇವಾಗ ಬರ್ತಟ ಬರ್ತಂತೆ
ಹ್ಮ್ ಹ್ಮ್ ಹ್ಮ್
ಮತ್ತೆ ಅಲ್ಲಿ ಇದನ ಮೊದಲು ಕೊಟ್ಟು ಎಲ್ಲ ಸೌಂಡ್ ಖಾಲಿಯಾಗ ಮತ್ತ ಇವ್ ಯಾವ ಅವ್ ಏನ ಮಾಡಕೋಕಕ್ ರೀ ಓಡದ ಕೊಡ್ಬೇಕು ರೈತರಿಗೆ
ಕೊಡಸ ಕೊಡಬೇಕು
ಅದ ಮದಲೆ ರೈತರ ಜೀವನದ ಗೊದಲ್ಲ ಒಂದ್ ಟೈಮ್ ಮಳೆ ಆಗ್ತದ ಒಂದ್ ಟೈಮ ಮಳೆ ಆಗಲ್ಲ ಮಳೆ ಆದ್ರೆ ಸರಿ ಬೆಳಿ ಬರಲ್ಲ ಕೀಟನಾಶಕಗಳು ಬರ್ತಾವ ಗೊಬ್ಬರಗಳು ಬರ್ತಾವ
ಆ ಬೆಳೆ ಬರೋದನು ಒಂದು ನ್ಯಾಯವಾಗಿ ಬೆಲೆಯನು ಸಿಗಲ್ಲಲ್ಲ ಹ್ಮ್ ಹ್ಮ್ ಬೆಲೆ ಸಿಗಲ್ಲಲ್ಲ ನಾವಾಗ ಹ್ಮ್ ಬೆಳಿ ಸಿಗಲ್ಲ ಆಮೇ ಎಷ್ಟು ಮಾಡಿದ್
ಅದೇ ಹಿಂಗ ಆಗ್ಯದ ಮತ್ತತ್ ಅವ್ನ್ ಏನ್ ಮಾಡಬೇಕ ಕೇಳ ಒಂದು ನಯಾ ಪೈಸ ಕೊಟ್ಟಿದೆ ಅಂತ ಅರ್ಧ ರಕ ಕೊಟ್ಟಾರ ಅಷ್ಟೇ
ಹಾ ಹಾ ಮಜೆ ಮಾಡಾರ ಅವ ಏನ್ ಮಾಡ್ಯ ನಂಗ
ಟ್ರಿಪ್ ಮಣ್ಣು ತಂದು ಆ ರೋಡಿಗೆ ಹಾಕ್ಬಿಟ್ಟಾನ ರೋಡಗ ಹಾಕಿ ಅದಕ್ಕೆ ನೀರು ಬ ಭತ್ತ ಐತಿ
ಅವ ಒಳ್ಳೆ ಕೆಲಸ ಮಾಡ್ಯ ನ
ಹಾ ನೀ ನಮ್ ಅಮೌಂಟ್ ಕೊಡ ಮಣ್ಣನ್ ತೆಗಲ್ಲ ಇದು ಏನನ್ ತಗದಲ್ಲ ನಮ್ ಭೂಮಿ ನಮ್ಗೆ
ಮಟ್ಟ ಭೂಮಿ ನಮ ಭೂಮಿ ನಮ ಬೇಕಾ ಬರಬರ ಯಾರ ಮತ
ಇಲ್ಲಿ ನಮ್ಮ ಇಲ್ಲಿಪ್ಪ ಅಂದ್ರ ಇಲ್ಲಿ ಬೆಳಗಾವ್ಯಾಗ
ಹ್ಮ್ ಬೆಳಗಳ
ಹದಂದ್ರೆ ಅವಂದು ಹೊಲವಾಗಿದೆಂತ ಡ್ಯಾಮಿಗೆ ಡ್ಯಾಮಿಗೆ ಹೊಲವಾಗಿದೆ ಮತ್ತೆ ಡಾಮಿಗ ರೊಕ್ಕ ಕೊಡ್ಬೇಕಿಲ್ಲ
ಕೊಡ್ಬೇಕು
ಸ್ವಲ್ಪ ಸಮ ಒಂದ ಕಂತ ಬಂದವ ಅಂತ ಏ ಬಂದಿಲ್ಲ ಮತ್ತ ತಮ್ಮಂಟು ಅವ್ರ ಡಿ ಸಿ ಚಾರಿಗೆ ಒ ನಾಲ್ಕೈದು ವರ್ಷ ಆಯ್ತಿ ಪತ್ರ ಮೇಲೆ ಹತ್ರರ ಕೊಡ್ತಾರೆ ವಿಸಿಟ್ ಮಾಡ್ತಾರೆ ಬರ್ತಾವ ಬರ್ತಾವ ತಾವ ಅಂತ ಹೇಳ್ತಾರ ಅಂತೆ ಅಲ್ಲಿ ಏನಾಯ್ತ ಲಾಸ್ಟ್ ಕೋರ್ಟ ಓದ್ರು ಕೇಸ್ ಮಾಡಿ ಕೋರ್ಟ್ಗೆ ಗೆ ಹೋದರು ಡಿ ಸಿ ಇದು ಏನಾಯಯ್ತಲ್ಲ ಆ ಸಿ ಆಫೀಸ್ನೇ ಕ್ಲೋಸ್ ಮಾಡಿ ಅವಂದು ಕಾರ್ ಮನೆಗೆ ಹೋಗ್ಬಿಟ್ಟರು ರೈತ್ ಕೋಟೆ ಆರ್ಡರ್ ಮಾಡಿ ಬಿಡ್ತು ಆಯ್ತತಿ ನೀವ್್ರ ಕಕೊಂಡ್ ಹೋಗಿ್ರರುಾರ್ ಬಾದ್ರ ಡ ಸಿ ಡಿ ಸಿ ಕಾರ್ ಬೇಕೈತ್ ನಿಮಗೆ ಅಮೌಂಟ್ ಕೊಟ್ಟ ಬಿಡಿಸಕ್ ಬರ್ತಾವ ಅಂದ್ಬಿಟ್ಟರು
ಹ್ಮ ಹ್ಮ ಹ್ಮ ಹ್
ಅಂದ್ರೆ ಇತ್ ನಮ್ ಯ ನಮ್ದು ಏನ್ ವಸ್ತಿ ಇರ್ತ್ತಲ್ಲ ಅದ್ರ ಮ್ಯಾಗ ನಮ್ಗ ಸಂ
ಪುನಃ ಅಧಿಕಾರದ ಹಕ್ಕದೆ ಎಲ್ಲದ ಹ್ಮ್ ಕೊಡ ಅಂತ ಇರಲ್ಲ ಹ್ಮ್ ಎರಡ್ ಎರಡು ಮೆಟ್ಳ ಹೊರದ್ರ ಪರಲ್ಲ ನಾವು ಜಮೀನ್ ಬೇಕೇ ಬೇಕಕ್ ಬಿಡಲ್ಲ ಅಂತ ಇವ ಅಂತಾನಲ್ಲ
ಅಂದ್ರೆ ಅವ್ನು ಏನನ್ ಗೊತ್ತ ನಾ ಹೆಂಗಾರ ಮಾಡಿ ಅಟಕ್ ಬಿದ್ದು ಈಗ ಎರಡು ಕೋಿ ಕೊಡ ನಾಲ್ಕ ಕೋಟಿ ಕೊಟ್ಟ ಅ್ರ ಇಪ್ಪತ್ತಿನನ್ನದ
ಹ್ಮ್ ಅವ್ರನ್ ನಾಕು ಕೋಟಿ ಎಲ್ಲ ಹತ್ತು ಕೋಟಿ ಕೊಟ್ಟ ಕ್ ನಾವು ಎಷ್ಟ್ ದಿನ ಜೀವನ ಮಾಡಂಗಗೆ ಅದರಲ್ಲಿ
ಹಾ ಹೌದು ಈಗ ಯಾರ ಎಸ ಕೋಟೆ ಕೈಯಲ್ಲಿ ದುಡ್ಡ ಇ ಅಂತಂದ್ರ ಕರ್ಚು ಮಾಡಂಗಗೆ ಆಗ್ತವ್ರ ಯಾರಗ ಭೂಮಿ ಇದ್ರ ಮನೆಗ್ ಇದಿದ್ದ ಭೂಮ ಏನ ಅದಪ್ಪ ಅಂತ ಹಕೋಬಹುದು ಈಗ ಭೂಮಿತ್ರ ಹೆಂಗ ಮುಂದೆ ರೇಟ್ ಹೆಚ್ಚಾಗಗ್ತಾ ಹೊರ್ತದು ವರ್ಸ ವರ್ಸ ವರ್ಸ ಹೆಚ್ಚಾಗಗ್ತದೆ
ನಾ ಜನ ಒಂದ್ ಸೈಟ್ ಇಲ್ಲ ಒಂದ್ ಸೈಟಿಗೆ ಮಾಡ್ಬೋದಲ್ಲ ಎರಡ್ ಕೋಟಿ ಮೂರು ಕೋಟಿ ರೂಪಾಯಿ
ಹ ಅದೇ ಬೆಂಗ್ಗಳೂರಿಗೆ ಹತ್ರ ಕೂಡ ಅದ ಹಂಗೆ
ಹ್ಮ್ ಇಲ್ಲ ಅವರುನು ತಆ ಕಡೆ ಬಿಟ್ಟು ಈ ಕಡೆ ಕಲ್ಯಾಣ ಕರ್ನಾಟಕ ಬರ್ಬೋದಲ್ಲ ಆರಾಮಾಗಿ
ಏ ಇಲ್ಲಿ ಬರ್ಬೇಕ್ರೀ ಇಲ್ಲಿ ಯಾಕಂದ್ರೆ ಬಿಜಾಪುರ್ ಬರ್ಬಹುದು ಬಿಜಾಪುರ್ದಾಗ ಫಾರೆಸ್ಟ್ ಇಲ್ಲ ಮತ್ತತ್ ಮ ಬೆಳಿನ ಮರುಭೂಮಿ ಅಂತದ್ರೆ ಬರಗಾಲ ಬಿದ್ದಂಗ ಇರ್ತವರು ಹ ಈ ಕಡೆ ಫ್ಯಾಕ್ಟ್ರಿಗಳು ಇಲ್ಲ ಅಂತ ನಗರ ಇಲ್ಲೇ ನಿರ್ಮಾಣ ಮಾಡಿದ್ರೆ ಈ ಕಡೆ ಯಾಕ್ರಿ ಇಲ್ಲಿ ಕಲಬುರಗಿ ನಿರ್ಮಾಣ ಮಾಡ್ಲಕ್ಕ
ಇ ರಾಯಚೂರು ಕಲಬುರಗಿ ಎಲ್ಲ ಕಡೆ ಮಾಡ್ಬೋುದಲ್ಲ ಆರಾಮ ಅಲ್ಲೇ ಏನಕ್ಕೆ ಅಂತ ನಾವು ಅಲ್ಲಿತ್ತ ಹತ್ರ ಆಗುತ್ತೆ ಬೇಡ
ಅಲ್ರೀ ಬುರಾನವ್ರೀ ಕಲಬುರಿಗ ಒಂದು ಅಂತ ಒಂದು ಸಿಟಿ ಏನಾದ್ರು ಮಾಡಿದಿದೆ ಅಂದ್ರೆ ಅಲ್ಲಿ ಜನ ಈ ಕಡೆ ಬರ್ತಾರ ಇಲ್ಲಿನ ಎಕಾನಾಮಿಕ್ ಡೆನಪ್ ಡೆವಲಪ್ ಆಗ್ತಿ ಜನರ ಆದಾಯ ಜಾಸ್ತಿ ಆಗುತ್ತೆ ಕೆಲಸಗಳು ಸೃಷ್ಟಿ ಆಗ್ತವೆ ಅಲ್ಲಿೇ ಲ್ಲಿ ಅಲ್ಲ ಅಂದ್ರೆ ಈ ಕಡ ಏನ್ ಮಾಡಿದ್ದಾರೆ ಎಷ್ಟು ಫಲವ ಇರ್ತಾಡ್ರಿ ಭೂಮಿ ನೋಡ್ಬ್ರಿ ನೀನ್ ಸೂರ್ಯನ ಕಿರಣಗಳ ನೆಲಕ್ ನೆಲಕ್ ಬಿಳಲ್ರಿೀ
ಹ ಜಾಸ್ತಿ ಆದ ನೋಡಿವ ನಾವ್ ವಡಿಯೋ ರೀಲ್ಸ್ ಎಲ್ಲ ಮಾಡ
ಹ ನೀಮ್ ಹೋಗಿರ್ತರಲ್ಲ ಅಲ್ಲಿಲ್ಲಾ ಬಿಡದದಿಂದ ಮೈಸೂರು ಹೋಗತಿರಲ್ಲ ಮೈಸೂರು ಹೋಗರತ್ತ
ಹ ರೋಡಿಗೆ ಅದ ನೋ ಅಂದ್ರೆ ಒಳಗಡೆವಲ್ಲಾ ನೋಡ ನೋಡಕ್ಲಲ್ಲ ದೂರಿಂದ ಅಷ್ಟೇ ಚತ್ರದಿಂದ ಏನ್ ಕಾಣುತ್ತೆ ಇಷ್ಟು ಗಿಡ ಮರಗಳು ಕಾಣುತ್ತಲ್ವಾ ಹ್ಮ್ ಹ್ಮ್ ಇವರು ಬಿಟ್ಟಿದ್ರಲ್ಲ ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರ್ ಅವ್ರ ಬಿಟ್ಟಿದ್ರಲ್ಲ ರೀವ್ ಸಾವು
ಹ ಹೌದೌದು ಎಷ್ಟು ಚೆನ್ನದ ಅಂದ್ರೆ ದಯವತಿಲ್ರರಿ ಸೂರ್ಯನ ಕಿರಣ ಎಳಗ್ ನಾಳಗ್ ಬೆಳಗ್ ಅಷ್ಟೊಂದು ಪ್ರದೇಶದ ಘಟ್ಟವಾಗಿ ಗಿಡ ಮರಗಳಿಂದ ಏ ಆಗಲ್ರಿ ಯಾರಿಗಾದ ಯಾರಿಗಯ್ರ್ ಗ ಅಷ್ಟು ಗಿಡಗಳು ಎಲ್ಲ ರೈತರ ಜೀವನ ತೆಗದುು ಹೆಂಗ್ ಮಾಡಕ
ಹ ಏನ್ ಮಾಡಕ್ಕಾಗಲ್ಲ ನೋಡ್ರಿ ಈ ಕಡೆ ಈಕಡೆ ಬರ್ಬೋದಲ್ಲ ಆರಾಮಾಗಿ ಈಡೆ ಏನ್ ಎಷ್ಟ ಬೇಕ್ ಭೂಮಿ ಇದಕ್ಕಿಂತ ಕಮ್ಮಿ ಬಜೆಟ್ ಅಲ್ಲಿ ಸಿಗುತ್ತೆ
ಹ್ಮ ಬುರನ್ ಅವ್ರೆ ನಿಮ್ಗೆ ಇನ್ನೊಂದ್ ಮಾತ್ ಹೇಳಿ ಅಭಿವೃದ್ಧಿ ಆಗ್ಬೇಕ್ರಿ ಅಭಿವೃದ್ಧಿ ಹೆಂಗ ಆಗ್ಬೇಕಂದ್ರೆ ಬರ ಭೂಮಿ ಅದಕ್ ಯೂಸ್ ಆಗ್ಬಾರ್ದಪ್ಪಾ ಅಂತ ಭೂಮಿ ತಗೊಂಡು ಅಭಿವೃದ್ಧಿ ಮಾಡ್ಬೇಕು ಅದನ್ನ ಬಿಟ್ಟು ಚೆನ್ನಾಗಿ ಫಲವತ್ತ ಆಗ ಇರ್ತಕ್ಕಂಥ ಭೂಮಿನ ಕಸಿದ್ಕೊಂಡು ಅಭಿವೃದ್ಧಿ ಮಾಡಿದ್ರೆ ಈಗ ನಾಳೆ ಅದು ಬರಗಾಲ ಈಗ ಏನ್ ಏನ್ ಯೂಸರ್ಲ್ಲ ಆ ಭೂಮಿ ಏನ್ ಮಾಡ್ತಿ ತಗೊಂಡು ಅದ್ರಲ್ಲಿ ಏನ್ ಮಾಡ್ತಿ
ದಾಟ್ಬಟ್ ಬ ಮುಂದಗಡ ಕಡೆ ಸಾಕಸ ಭೂಮ ಇು ಕಡೆ
ಅಭಿವೃದ್ಧಿ ಅಂತ ಇಲ್ಲಿ ಭೂಮಿ್ ಬ ಆದ್ರಿಂದ ಏನ್ ಆಗ್ಬಾರ್ದಪ್ಪಾ ಭೂಮಿ ಈಗ ನೀರವರಿ ಇರ್ಲ್ಲ ಅಲ್ಲಿ ಬೆಳೆ ಬೆಳಕ್ ಯೋಗ್ಯತೆ ಮಣ್ಣ ಅಂತ ಪ್ರದೇಶದಲ್ಲಿ ಅಭಿವೃದ್ಧಿ ಮಾಡ್ಲಿ ಬೇಡ ಅಂತ ಯಾರಿಗಾದ್ರ ಅಲ್ಲಿ ಅಷ್ಟು ಫಲವತ್ತಾದ ಅಲ್ಲಿ ರೈತರು ಹೂವ ಮಾಡ್ತಾರ ಅಲ್ಲಿರೀ ಬೆಂಗಳೂರಿಗೆ ಸಿಕ್ಸ್ಟಿ ಪರ್ಸೆಂಟ್ ಹಾಲ್ ಅಲ್ಲಿಂದ ಹೋಗ್ತದೀ ಹಾ ಮತ್ತ ಅಲ್ಲಿ ಒಂದು ಹೂ ಬೆಳತೇರಿೀ ಗೊತ್ತೇನೋದು ಚೆಂಡು ಹೂ ಅಂತ ಚೆಂಡು ಹೂ ಬೆೇಷೆ ಬೆಳ ಅದ್ರಂದ ಇದರುನು ಅಲ್ಲಿ ಆರ್ಥಿಕತೆ ಮತ್ತು ಬಹಳ ಡೆವಲಪ್
ಹೌದು ವಿಡಿಯೋ ಎಲ್ಲ ನೋಡ್ತವ ಚಾನಲ್ ಅವರು ಅದೇ ಹೇತಾರೆ ಏನ್ ಹೇಳ ಲ್ಲಾ ಈಗ ನಾವೇ ಹಿಂಗ್ ಕೊಟ್ಬಿಟ್ರೆ ನಾಳೆ ದಿನ ಬೆಂಗ್ಳೂರ ಅವ್ರ ಮಂದ್ ತಿಂತಾರ ಹ್ಮ್ ಏನು ಹೂವ ಗ್ಯ ಹಾಗಾಗಿ ಏನೋ ಅದು ಏನು ಸೊಪ್ಪ ಆಕ್ತಾರ ಒಯ್ದು ಮೇಲ್ಗಡೆ ಏನೋ ಗಿಡ ಮರಗಳು ತೊಂದ ಹಾಕ್ತಾರ ಅವ್ರಿಗೆ
ಅಂತಂದ್ರೆ ಬೆಂಗಳೂರ್ ಅವಿಗೆ ಕಷ್ಟ ಆಗುತ್ತಾ ಅ ಅದನ್ನ ಟೌನ್ಶಿಪ್ ಮಾಡಿದ್ರೆ ಯಾಕಂದ್ರೆ ಅಲ್ಲಿ ಈಗ ಈಗ ತರಕಾರಿ ಬೆಳತಿರ್ತಾರ ಅವೆಲ್ಲ ಕೋಕೋನಟ್ ಬೆಳತಿ ಡ್ತಾರ ಅಂತವೆಲ್ಲ ಬೆಳೆಯುವಂತ ಪ್ರದೇಶನ ಡೆವಲಪ್ ಅಲ್ಲಿ ಸಿಟಿ ಮಾಡ್ತೀನಿ ಅಂತ ಹೊಟ ಹೊಟ್ರೆ ಈಗ ಅವ ಎಲ್ಲಿ ಬೆಳೆದಿಬೇಕು ದೂರದ ಪ್ರದೇಶದಿಂದ ತರಬೇಕಾಗುತ್ತ ಕಾಸ್ಟ್ ಹೆಚ್ಚಿಗೆ ಆಗುತ್ತ ಅಲ್ಲಿ ಕಾಸ್ಟ್ ಹೆಚ್ಚಗಗಣದಿಂದ ಆ ಒಂದು ವಸ್ತುಗಳು ಬೆಲೆ ಕೂಡ ಆಟೋಮೆಟಿಕ್ ಆಗ ಏನಾಗುತ್ತೆ ಬೆಲೆ ಜಾಸ್ತಿ ಆಗುತ್ತ
ಬೆಲೆ ಜಾಸ್ತಿ ಆಗ್ಬಿಡ್ತಲ್ ನಮ್ಮೇಲೆ ಪರಿಮಾಣ ಆಗುತ್ತೆ ಅಲ್ಲಿದು ಹ್ಮ್ ನಾವ್ ಹೋಗಿರ್ತಾರಾ ದುರ್ಕ ಅಂತವ್ರ
ಅವ್ನೇನುೋ ನೋಡಿ ಇಬ್ರನೋ್ರಿ ಅವ್ನೇನು ಅಂದ್ರೆ ಇವಾಗ ಎರಡ್ ವರ್ಷ ಸಿ ಎಮ ದಾಗರ ಮುಂದೆ ನಾನು ಹಾ ಆಗ್ತ ಇಲ್ಲ ಅಂತ ಭರವಸೆ ಇಲ್ಲ ಅವಿಗೆ ಭವೆ ಭರವಸೆನ ಕಾನ್ಫಡೆನ್ಸ್ ಆದ್ರೆ ಅವ್ನಿಗೆ ನ ಮುಂದಿನ ಸಾರಿ ಅಂತ ಆಗ
ಆಗೋದಿಲ್ಲ ಅಂತ ಏನ್ ಮಾಡಿದ್ರೆ ಇರ್ಲೇ ಮಾಡ್ಬೇಕಂತ ಅವನು ಡಿಸೈಡ್ ಮಾಡ್ಬಿಟ್ಟ ಅವನ ಅವನು
ಅದ್ಕ ಈ ಒಂದ ಎರಡು ವರ್ಷದಲ್ಲಿ ಆ ಒಂದು ನಿರ್ಮಾಣ ಮಾಡಿಗೆಸಂದ ನಾ ಏನ್ ಮಾಡ್ತ ಅಂದ್ರೆ ನಾನ್ ಹೆಸರು ಉಳಸಕ ಉಳಸ್ಬೇಕ ನಾವವ ಶಪಾಸಿ ಗಿರಿ ತಗೋಬೇಕ ನಾವವ ಇಂತ ಒಂದು ರೈತರು ಹೊಟ್ಟೆ ಮೇಲೆ ಹೊಡದಗಸಂದು ತನ್ನ ಹೆಸರು ತಗೋತೀನಿನ್ನ್ ಏನ್ ಹೇಳಳ್ಬೇಕ ಕೇಳ್ರಿ ನಿಮ ಎರಡು ಮಾತ್
ಹಂಗಿದ್ರೆ ಅವ್ರೇ ಮಾಡ್ಬೋದಿತ್ತಲ್ಲಾ ನಮ್ದ ಸಿದ್ದರಾಮಯ್ಯ ಅವರೇ ಮಾಡ್ತಿದ್ರಲ್ಲ
ಹೌದು ಸಿದ್ದರಾಮಯ್ಯ ಅವರು ಇಷ್ಟು ಅಪೋಸ್ ಮಾಡಲ್ರಿ ಒಬ್ಬ ಸಿದ್ದರಾಮಯ್ಯ ಅವರು ಹೆಂಗಂದ್ರೆ ಜನರಿಗೆ ಕೆಳಮಟ್ಟದ ಜನರಿಗೆ ಏನು ಬೇಕಾಗಿರ್ದ ಅ ಅಂತ ಅಷ್ಟೇ ಯೋಜನೆಗಳು ಕೊಟ್ಟಾರ ಅವರತು ಇಂತ ಯಾವ್ ಮಾಡ ಹಂಗಂದ್ರೆ ಮತ್ತ ಮದಲ ಮಾಡ್ತೀನಿರ ಬರೋನಾರ
ಹ